ಹಾ ಆರಾಮದೇನ್ ನೋಡ ನೀನು.
ಹಾ ನಾನು ಆರಾಮ್ ಅದೇನ್ ನೋಡು ಏನ್ ಮಾಡಾತಿಯಾ.
ಹ್ಮು ಹಾ ನಾ ಊಟ ಮಾಡ್ಕೊಂತಿದ್ದೆ ನೋಡ್ ಆಫೀಸಿಗೆ ಬಂದಿದ್ದೆ.
ಹಾ ಹಾ.
ಆಫೀಸಿಗೆ ಬಂದಿದ್ದೆ ಊಟ ಮಾಡ್ಕೊಂಡು ಮತ್ತ್ ಕೆಲ್ಸತ್ತ
ಹ್ಮ ಏನ್ ಏನ್ ಊಟ ತಂದಿದ್ರಿ.
ನಮ್ದ್ ರೊಟ್ಟಿ, ಪಲ್ಯ, ಅನ್ನ, ಸಾಂಬಾರ್ ತಗೊಂಡ್ ಬಂದಿದ್ದೀವಿ ನಾವು.
ಹೌದಾ ಬೆಳಿಗ್ಗೆ ಅಷ್ಟೆಲ್ಲಾ ಮಾಡಿ ಕಟ್ಕೊಕೊಂಡ ಬರ್ತೀಯಾ.
ಹ್ಮ್ ಮತ್ತೆ ಲಗು ಲಗು ಎಲ್ಲಾ ಲಗುನ ಆರ್ ಗಂಟೆಕ ಅಂದ್ರ ಎದ್ದಿರ್ತ್ ಈಗ್. ಎದ್ದ್ ಎಲ್ಲಾ ಮಾಡ್ಕೊಂಡ್ ಕಟ್ಕೊಂಡ್ ಬರ್ತೀವಿ ನಮ್ಮ ಮನೇಯಲ್ಲಿ ರೊಟ್ಟಿನೇ ಬೇಕಾ ಹಾ ಮನೆಯಲ್ಲಿ ನಮ್ಮ ಅಜ್ಜಿ ನಮ್ಮಮ್ಮಿ ಅದಾರಾ ಒಬ್ಬೊಬ್ಬ ಮಾಡಿಬಿಡ್ತಾರ್. ನಮ್ಮ ಮನೆಯಲ್ಲಿ ನಾಷ್ಟ ತಿನ್ನೋದ್ ಕಡ್ಮಿ ರೊಟ್ಟಿನೇ ಜಾಸ್ತಿ ತಿಂತಾರಲ್ಲ ಹಂಗಾಗಿ ರೊಟ್ಟಿನೇ
ಹೌದಾ ನಾವು ಇವತ್ ಇಡ್ಲಿ ಮಾಡಿದ್ವಿ.
ಹೌದಾ ಇಡ್ಲಿ ಸಾಂಬಾರ್ ಮಾಡಿದ್ರೆ ಚಟ್ನಿನೂ ಮಾಡಿದ್ರಾ.
ಹಾ ಇಡ್ಲಿ, ಸಾಂಬಾರ್, ಚಟ್ನಿ ಮೂರು ಮಾಡ್ತೇವ ನಾವ್. ಬರೀ ಸಾಂಬಾರ್ ಅಷ್ಟೇ ಮಾಡಿ ಇಡ್ಲಿ ಅಷ್ಟೇ ಮಾಡಲ್ಲ ಚಟ್ನಿ, ಸಾಂಬಾರ್ ಇಡ್ಲಿಗ್ ಬೇಕೆ ಕಾಂಬಿನೇಷನ್ ಅಲ್ಲಾ.
ಹೌದಾ ನಂಗ್ ಇಡ್ಲಿ ಹೆಂಗ್ ಮಾಡ್ ಇತಾರ ಅಂತ ಹೇಳಿ ನಂಗ ಗೊತ್ತಿಲ್ಲ ಅದ್ರ ಬಗ್ಗೆ ಒಂದ್ ಸ್ವಲ್ಪ ರೆಸಿಪಿ ಹೇಳಿಕೊಡ್ತೀಯಾ ನಂಗೆ.
ಇಡ್ಲಿ ಏನು ಈಸಿ ಅಂತಾ ಪರಿ ಕಷ್ಟದ್ದಗೇನಿಲ್ಲ. ಆದ್ರೂ ಹೇಳ್ತೇನೆ.
ಹಾ ಹೇಳಿಲ್ಲ ಯಾಕಂದ್ರೆ ನಾನು ಒಂದ್ಸಲಾನು ಮಾಡೇ ಇಲ್ಲ. ಆಫೀಸ್ಸಿಗ ಬರ್ತಿವಲ್ಲ ನಮ್ಗೆ ಟೈಮ್ ಸಿಗೋಂಗಿಲ್ಲ. ಹಾಗಾದ್ ನಾವ್ ಮಾಡಾಕ ಹೋಗ್ಲಿಲ್ಲಾ.
ಹ್ಮು ಅ ಇಡ್ಲಿ ರವಾ ಅಂಗಡ್ಯಾಗ್ ಸಿಕ್ ಸಿಕ್ತತಿ ಅಂಗಡ್ಯಾಗ್.
ಹಾ ಹಾ ಹಾ.
ಅದು ಇಡ್ಲಿ ರವಾ ತಗೊ ತಗೊಂಡ್ಬರ್ಬೇಕು ಉದ್ದಿನ ಬ್ಯಾಳಿ ತಗೊಂಡ್ಬರ್ಬೇಕು.
ಹ್ಮು
ಈಗ ಒಂದ್ ಕಪ್ ನೀನು ಉದ್ದಿನ ಬೇಳೆ ಹಾಕಿದೆ ಅಂದ್ರ
ನಾಕ್ ಕಪ್ಪು ರವಾ ಹಾಕ್ಬೇಕು.
ಒಂದ್ ಕಪ್ ಉದ್ದೀನ್ ಬೆಳೆಗೆ ನಾಕ್ ಕಪ್ ರವಾ ಹಾಕ್ಬೇಕ್.
ಹಾ ಇಡ್ಲಿ ರವಾ ಸಿಗ್ತತ್ತಲ್ಲಾ.
ಹಾ
ಅದ ನಾಕಪ್ಪ ಆಮೇಲೆ ಉದ್ದಿನ ಬೇಳಿ ಬೆಳಗ್ಗಿನ ಅದಕ್ ನೆನಾಕ ತೊಳ್ ತೊಳೆದು ನೆನಿ ಹಾಕಿ ಇಟ್ ಬಿಡ್ಬೇಕ ಅದನ್ನ. ನೀರ್ ಹಾಕಿ ತೊಳದು ನೀರ್ ಹಾಕಿ ರಾತ್ರಿ ತನಕ ಸ್ವಲ್ಪ ನೆನಿತೈತಿ ಅದ್.
ಹ್ಮು
ಹಾ ಅದ್ ರಾತ್ರಿ ತನಕ ನಿಂತು ನೀವು ಮೊಕ್ಕೋಕ್ಕಿಂತ ಒಂದ್ ತಾಸ ಮುಂಚೆ ಆ ಎಂಟು ಇಲ್ಲ ಎಂಟೂವರಿ, ಒಂಬತ್ತಕ್ಕೆ ಅದನ್ನ ಉದ್ದಿನ ಬೇಳೆ ಹಾಕಿರ್ತಿರಲ್ಲಾ ಉದ್ದಿನ ಬೇಳೆ ಸ್ವಲ್ಪ ಮೆಂತೆಕಾಳು ಸ್ವಲ್ಪ ಅವಲಕ್ಕಿ.
ಹಾ
ಇವನ್ ಮೂರು ಹಾಕಿ ಬೆಳಗಿನ ನೆನಿ ಇಡ್ಬೇಕದನ್ನ.
ಹಾ ನೆನಿಸಿ.
ಅದ್ ನೆನಿ ಇಟ್ಟ ರಾತ್ರಿ ಎಂಟ ಗಂಟೆ, ಏಳ, ಎಂಟು ಗಂಟೆ ಸುಮಾರು ಮಿಕ್ಸರ್ ಮಾಡ್ಬೇಕದನ್ನ.
ಹಾ
ಮಿಕ್ಸರ್ ಮಾಡಿ ಹಾ ಅದು ಇಡ್ಲಿ ರವಾ ಹೆಂಗ್ ತಗೊಂಡಿರ್ತೀವಲ್ಲಾ
ಹಾ
ಅದನ್ನ ಚೆನ್ನತಂಗ ಒಂದ ದಬರಿನಾಗ ಹಾಕಿ ತೊಳಿಬೇಕ ಅದನ್ನೇ ರವಾನಾ. ಒಂದು ಎರಡು ಎರಡು, ಮೂರು ಸತಿ ತೊಳಿಬೇಕ್ ಸ್ವಲ್ಪ ಅದು ಮಸಕ್ ಮಸಕ್ ಪೌಡ್ರ ಪೌಡ್ರರು ಇರ್ತತಲ್ಲ.
ಹಾ
ಅದೆಲ್ಲಾ ತೊಳೆದು ನೀಟ್ ಆತಂದ್ರೆ ಬೆಳ್ಳಗ್ ಇಡ್ಲಿ ಮಾತ್ರ ಬೆಳ್ಳಗ್ ಆಗ್ತಾವ.
ಹೌದಾ
ನಾವು ತೊಳಿಲಾರ್ದ ಒಂದೇಸತ್ತ ಹಂಗ್ ತೊಳದು ಇಟ್ವೆಂದ್ರ ಅದ್ ಬೆಳ್ಳಿಗ್ ಆಗಲ್ಲವು.
ಹೌದಾ ಇದ್ರ ಮನೆಯಲ್ಲಿ ಇ
ಹ್ಮು ಹ್ಮು.
ಅವ್ ಹಾಕಿದ್ರೆ ಆಮೇಲೆ ಮನೆಯಲ್ಲಿ ಆದ್ ಹಾಕಿದ್ರೆ ಸರಿ
ಚೆನ್ನಾಗ್ ಆಗತೈತಿ ಸ್ವಲ್ಪ ಗಟ್ಟಿ ಆಗತೈತಿ ಮನೇಲಿ ಹಾಕ್ಸಿದ್ದು ನಾವು ಉದ್ದಿನ ಬೆಳೆ ಆಯ್ತು ಆಮೇಲೆ ಹ ಅಕ್ಕಿ ಹಾಕಿ ಅಕ್ಕಿ ರವದ್ದು ಮಾಡ್ಕೊ್ ಬಂದಿರ್ತವಲ್ಲಾ ಅಕ್ಕಿ ಗಿರಣಲ್ ಬಿಸ್ಕೊ್ ಬಂದಿರ್ತವಲ್ಲ ರವಾನ ಹ
ಹಾ
ಅದು ಸ್ವಲ್ಪ ಗಟ್ಟಿ ಆಗ್ತಾವ ಇಡ್ಲಿ ಆಗಿಂದ ಆಗ ತಿಿಂದ್ಬಿಡ್ಬೇಕ ಇಡ್ಲಿ.
ಹಾ.
ಅವು ಚೆನ್ನಾಗ್ತಾವೆ ಇದು ಸ್ವಲ್ಪ ಅಂಗಡಿಯಲ್ಲಿ ಪಾಲಿಶ್ ಗಿಲಿಶ್ ಮಾಡಿ. ಅವ್ರ ಎಲ್ಲಾ ಇಟ್ಟಿರ್ತಾರಲ್ಲ.
ಹ್ಮ.
ಯು ಆದ್ರೆ ಸ್ವಲ್ಪ ಸ್ಮೂತ್ ಆಗ್ತವೆ.
ಹ ಮತ್ತೆ ಚಟ್ನ ಹಟಿಯ.
ಹಲೋ ಸ್ವಲ್ಪ ಜೋರಾಗಿ ಮಾತಾಡ ವಯಸಾರ.
ಚಟ್ನಿ ಹೇಗ್ ಮಾಡ್ತಿ.
ಹಾ ಚಟ್ನಿನಾ ಅದು ಹಾಕಿ ರಾತ್. ರತ್ರಿ ಎಲ್ಲ ನೈಟ್ ಆಹ ತಡಿ ನಾನು ಇದನ ಇಡ್ಲಿ ಹೇಳ್ತೇನೆ ಪೂರ್ತಿ.
ಹಾ ಹೇಳ.
ಅದು ಉದಿನ ಬಳೆ ಎಲ್ಲ ಮಿಕ್ಸರ್ ಮಾಡಿ ಇಟ್ಕೊಂತಿಯಲ್ಲ ಇದು ರವೆ ಎಲ್ಲಾ ತೊಳೋದು. ಎರಡು ಮಿಕ್ಸ್ ಮಾಡಿ ನೀಟಾಗಿ ಕಲಸಿ ರಾತ್ರಿ ಇಡ್ಬೇಕು.
ಹೌ
ಒಂದ ದಬ್ರಾಗ ಎರಡು ಮಿಕ್ಸ್ ಮಾಡಿ ಎಲ್ಲಾ ಪೂರ್ತಿ ಕಲಷ್ ಎಲ್ಲಾ. ಮಾಡಿ ಇಟ್ಟ ಬಿಡ್ಬೇಕು ತಾಟ್ ಮುಚ್ಚೋದನ್ನ.
ಹ ತಾಟ್ ಮುಚ್ಚಿ ಸ್ವಲ್ಪ ಮುಚ್ಚಿ ಬೇಕಾದ್ರೆ ಸ್ವಲ್ಪ ಆಹ ತಂಪು ಇತ್ತ ಂದ್ರೆ ಸ್ವಲ್ಪ ರಾತ್ರಿ ನ ಉಪ್ಪು ಸೋಡಾ ಪುಡಿ ಹಾಕಿಡ್ಬೇಕು ತಂಪಿಲ್ಲ ನ್ ಕಡೆ ಬಿಸಿಲುೈಐತಂದ್ರೆ ಬರಿೀ ಹಂಗೆ ಇಟ್ಟು ಬೆಳಿಗ್ಗೆ ಉಪ್ಪು ಸೋಡ ಹಾಕಂಗಿದರು ಬರ್ತೈತಿ.
ಹೌದು.
ಹ್ಮ್ ಮತ್ತ ಚಟ್ನಿ ಹ ಹಾಗಗ್ಬ ಮಾಡ್ಬೇಕಂದ್ರೆ ಫಸ್ಟು. ಒಂದು ಈರುಳ್ಳಿ ತಗೋಬೇಕು.
ಎರಳ್ಳಕ್ಕ.
ಹಾ ಈರುಳ್ಳಿ ಆಮೇಲೆ ಹಸಿಮೆಣಸಿನ್ಕಾಯಿ. ಆ ಒಂದು್ ನಾಕೈದು ಹೆಸಳು ಬೆಳ್ಳುಳ್ಳಿ ಒಂಚೂರ್. ಅಲ್ಲಾ ಒಂದ್ ಸ್ವಲ್ಪ ಹುಂಚೆ ಹಣ್ಣು.
ಹ್ಮ.
ಇವನೆಲ್ಲಾ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಒಲೆ ಮೇಲೆ ದಬ್ಬರಿ ಇಟ್ಟು ಆಹ ಉಳ್ಳಾಗ. ಡ್ಡಿ ಮೆಣಸಿನ್ಕಾಯಿ ಎಲ್ಲ ಒಳ್ಳೊಳ್ಳಿ. ಸ್ವಲ್ಪ ಕೊತ್ತಂಬರಿಿ ಹುಂಚೆ ಹಣ್ಣ ಹಾಕಿ. ಎಲ್ಲಾ ಬಿಸಿ ಮಾಡ್ಕೋಬೇಕ ಅದನ್ನ
ಅದೆಲ್ಲ ಬಿಸಿ ಆದ್ಮೇಲೆ ಸ್ವಲ್ಪ ತಣ್ಣಗ ಹಾಕ್ಬಿಡ್ಬೇಕು ಆಮೇಲೆ ಒಂದೇ ಒಂದು ಸ್ಪೂನ್ ಅಷ್ಟು ಶೇಂಗಾ ತಗೋಬೇಕು.
ಹ ಶೇಂಗಾನು ಸ್ವಲ್ಪ ಹುರಿದು ಅದ್ರ ಮೇಲಿಂದೆಲ್ಲಾ ಸಿಪ್ಪಿ ಎಲ್ಲಾ ತೆಗೆ್ದ್ ಬಿಡ್ಬೇಕದನ್ನ.
ಹಾಗೆ.
ಹ ತಗದು ಆಮೇಲೆ ಆ ಹಸಿ ಕೊಬ್ಬರಿ ಇರತ್ತಲ್ಲ ತೆಂಗಿಿನಕಾಯಿ ಹಾಗೆ ಹೊಡೆದು ಹಾಗೆ ಮಾಡ ಬಕೋ ಅದು ಬಾಳ ಟೇಸ್ಟ್ ಆಗ್ತೈತಿ.
ಹಾಟೀ
ಹಾ ತೆಂಗಿನಕಾಯ್ದ. ತುರಿ ನೀವು ಹೆಚ್ಚರ ಹೆಚ್ಕೋಬಹುದು ಇಲ್ಲಾಂದ್ರೆ ಇಳಿಗೆ ಮನೆಯಲ್ಲೇ ತುರ್ಕೊಂಡ್ರರು ತುರ್ಕೋಬಹುದು ಕೊಬ್ಬರಿನ ಹ
ಹಾ ರ
ಹಾ ಅದು ಅದು ಆದ್ಮೇಲೆ ಸ್ವಲ್ಪ ಪುಟಾಣಿ ಇವನೆಲ್ಲಾ ಒಂದ ಅಂದ ಜಾರಿಗೆ ನಾವೇನು ಉಲಾಗಡ್ಡಿ ಮೆಣ್ಸಿನ್ಕಾಯಿ ಎಲ್ಲ ಬಿಸಿ ಮಾಡ ಇಟ್ಕೊಳ್ತಿರ್ತೇವಲ್ಲ ಅದು ಜಾರ್ ನಲ್ಲಿ ಅವನ ಇಷ್ಟು ಹಾಕಿ ಕೊಬ್ಬ ಬ್ಬರಿ ಸ್ವಲ್ಪ ಶೇಂಗಾ ಸ್ವಲ್ಪ ಪುಟಾಣಿ ಆಮೇಲೆ ಒಂಚೂರು ಉಪ್ಪು ಒಂಚೂರು ಸಕ್ರೆ ಸ್ವಲ್ಪ ಜೀರಿಗೆ
ಹಾಟೀ
ಇದನ್ನಿಷ್ಟು ಹಾಕಿ ಸರಿತರಿಯಾಗಿ ರುಬ್ಕೋಬೇಕದನ್ನ ಬಾಳ ಸಣ್ಣಗ್ ಮಾಡಬಾರ್ದು ಹೋಟ್ ನಲ್ಲ ಎಲ್ಲಾ ನೋಡಿರ್ತಿರಲ್ಲ ತುರಿ ತುರಿ ಆಗಿರ್ತತಿ
ಹಾ
ಹಾ ಅದೇ ತರ ತುರಿ ತುರಿ ಆಗಿ ರುಬ್ಕೋಬೇಕು ಅದು ಬಾಳ ಟೇಸ್ಟ್ ಮಾತ್ರ ಮಸ್ತ್ ಹೋಟ್ಲ್ ಟೇಸ್ಟ್ ಆದಂಗೆ ಆಗ್ತತಿ
ರೖ ಮಾಡ್ತೀವಿ ಚಟ್ನಿ ನೀವುಬೇರೆ ತರ ಮಾಡ್ತೀರಾ
ನೀವ ಯಾವತರ ಮಾಡ್ತಿದ್ರಿ
ನಾವು ಕೊಬ್ಬರಿತಗೊಂತೇವಾ ಹಸಿ ಕೊಬ್ಬರಿ ಅಂತಾರಲ್ಲ ಅದ ಹಸಿ ಕೊಬ್ಬರಿ ತಗೊಂಡು ಪುಟಾಣಿ ತಗೊಂಡು ಅದಕ್ಕೆ ಅನ್ನ ಬಳ್ಳುಳ್ಳಿ ಕೊತ್ತಂಬ್ರರಿ ಉಪ್ಪು ಸ್ವಲ್ಪ ಬೆಲ್ಲ ಸ್ವಲ್ಪ ಜೀರಿಗೆ ಅದೆ ಎಲ್ಲ ಹಾಕಿ ಮೆನ್ಸಿಿನಕಾಯ ಹಾಕಿ ಮಿಕ್ಸಿ ಮಾಡ್ತೇವಾ ಮಿಕ್ಸಿ ಮಾಡಿಟ್ಕೊತೇವಾ ಒಂದ ಬ್ರಲ್ಲಿ ಎಣ್ಣೆ ಕಾಯಿಟ್ಟು ಸಾಸಣ ಜಡ್ಲಿ ಹಾಕಿ ಅದು ಸ್ವಲ್ಪ ಆ ನಿಂದ ಐ ಮಾಡಿದ್ದು ಪೇಸ್ಟ್ ಮಾಡಿಟ್ಕೊಂಡಿದ್ದು ಅದಕ್ ಹಾಕ್ಬ ಅಂದ್ರೆ ಇದೊನ್ ತರಾಟೆ ಟೇಸ್ಟ್ ಬೇರೆ ಇರುೆ
ಹ ನಿಮ್ದ ಟೇಸ್ಟ್ ಬೇರೆ ಆಗ್ತತಿ ಈ ಚಟ್ನಿ ಟೇಸ್ಟ್ ಯಾಕೆಂದ್ರೆ ಇದಕ್ಕೆ ಈರುಳ್ಳಿ ಎಲ್ಲಾ ಮೆ ಮಾಡ ಹ ಆ ನ ಮಾಡ ಮಾಡಿದ್ದು ಅಸಿಡಿಟಿ ಆಗೋದಿಲ್ಲ
ಹಾ ಹಾ
ಆಮೇಲೆ ಮಧ್ಯಾಹ್ನ ಅಂದ್ರೆ ಈಗ ಹಸಿ ಕೊಬ್ಬರಿ ಅಷ್ಟೇ ಎಲ್ಲಾ ಅಷ್ಟೇ ಹಸಿ ಹಸಿ ಇಲ್ಲ ಹಾಕಿದ್ರೆ ಮಧ್ಯಾಹ್ನ ಅ ಹಳ್ಸ ಬಿಡತತಿ ಬಿಸ್ಲಿಗೆ
ಹೌದಂತೆ ನಾವುಮಾಡಿದ್ದು ಮಧ್ಯಾಹ್ನನ ಮರಲ್ಲ ಅದು
ನಾವ್ ನಾವ್ ಮಾಡಿದ್ದೀ ಈಗ ಮಧ್ಯಾಹ್ನ ತನಕ ಇರ್ತಿವಿ ಹುಡ್ಗರು ಲಂಚ್ ಬಾಕ್ಸ್ ಕಟ್ಕೊಂಡ್ ಹೋಗಿರ್ತಾವಲ್ಲಾ ಹೌ ತಿನ್ನು ತನಕ ಅಂದ್ರೆ ಮಧ್ಯಾಹ್ನ ಒನ್ ಒನ್ ಅವರ್ ಕ್ಲಾಕ್ ತನಕ ಏನು ಕೆಟ್ಟಿರೋಂಗಿಲ್ಲ ಚಟ್ನಿ ಚ ಚೆನ್ನಾಗಿರ್ತತಿ
ಹಾ
ಅದಕ್ಕೆ ಇದ ಚಟ್ನಿ ಮಾಡಿಬಿಡ್ತೆೇ ನಾವವು ಸ್ವಲ್ಪ ತಡಿತತಲಾ ಬಿಸ್ಲಿ ಇರ್ತತಿ
ಹೌದಾ
ಹಾ
ಮಾಡ್ಬೇಕಂತ ಸ್ರಾಯ ಮಾಡ್ತೇ ಅಂತೇಳ ಹೇಳ
ಹಾ ಹಾ ನೀವು ಸಾಂಬಾರ್ ಹೇಗ್ ಮಾಡ್ತೀರಾ
ನಮ್ಮದು ಸಾಂಬಾರು ಇದು ತೊಗರಿಬೇಳೆ ಇರುತ್ತಲ್ಲಾ ಬೇಳೆ ಮ ಟೊಮೆಟೊ ಮಣ್ಣು ಒಂದ ಕುಕ್ಕರ್ ತಗೊಂಡು ಅದರಲ್ಲಿ ಹಾಕ ರೀಸ್ವಲ್ಪ ಎಣ್ಣಿ ಆಮೇಲೆ ಅರಶಿನ ಹಾಕ್ಬೇಕೇುಂಟಿ ಅರಶಣ ಹಾಕಿ ಅದು ಕುದಿಯಾಕ ಇರ್ಬೇಕದ ಕುದಿಯಾಕಿ ಇಟ್ಟು ಆಮೇ. ನಾವು ನಾರ್ಮಲ್ ಸಹ ಹೆ ಮಾಡ್ತೇವಲ್ಲಾ ಅದೇ ಟೈಪ್ ಮಾಡ್ತೇವಿ ಅದಕ್ಕೆ ಸ್ವಲ್ಪ ಕಾಯಿಪಲ್ಯ ಜಾಸ್ತಿ ಸೇರಿಸಕೊಡ್ತೇವೆ ಅಷ್ಟೇ
ಹ್ಮ್ ಅ ನಮ್ದೇ ಬೇರೆ ಆಗ್ತೇತಿ ನಿಮ್ದೇ ಬೇರೆ ಆಗ್ತೇತಿ
ನೀವ ಹೆಂಗ ಮಾಡ್ತೀರಾ ಸಾಂಬಾರು
ನಾವು ಸ್ವಲ್ಪ ಹೆಸರು ಬಿ
ಹ್ಮ್
ತೊಗುರಿ ತೊಗರಿ ಬೇಳಿ ಟಮಾಟೆ ಹಣ್ಣು ಇವನ್ನ ಸ್ವಲ್ಪ ಪ್ಪ ಎಣ್ಣೆ ಒಂದ್ಚೂರುೂಪ ಹಾಕಿ ಒಂದ್ ಮೂರು ವಿಸಲ್ ಒರ್ಸ್ಕೊಂತೇವಿ
ಹಾ
ಮೂರ್ಜಲು ಒಳ್ಸ್ಕೊಂಡು ಆಮೇಲೆ ಎಂಟಿ ಆರ್ ಮಸಾಲಾ ಪೌಡರ್ ಇರತ್ತಲ್ಲಾ
ಹ
ಹ ಹ ಅದು ಆಮೇಲೆ ಈಗ ಒಗ್ಗರಣೆ ಹಾಕ್ಬೇಕಂದ್ರೆ ನಾವು ಸಾಸಿವ ಎಣ್ಣ ಕಾಯ ಹಾಕಿಟ್ಟು ಸಾಸಿವವಿ ಜೀರ್ಗಿ ಆಮೇಲೆ ಉಳ್ಳಾಗಡ್ಡಿ ಸಣ್ಣ ಸಣ್ಣು ಬಂದಿರ್ತಾವಲ್ಲಾ
ಹಾ
ಹಾ ಅವನು ಹಾಕ್ತೇವಿ ಆಮೇಲೆ ಒಣ ಮೆಣಸಿನ್ಕಾಯಿ
ಹ್ಮ್
ಹ ಅದನ್ನ ಹಾಕ್ತೇವಿ ಆಮೇಲೆ ಇಂಗು ಉಪ್ಪು ಆಮೇಲೆ ಒಂದ್ಚೂರು ಖಾರುಪುಡಿ ಜಾಸ್ತಿ ಹಾಕೋದಿಲ್ಲ ಸ್ವಲ್ಪ ಹಾಕ್ತಿವ ಖಾರುಪುಡಿ ಅದನೆಲ್ಲಾ ಹಾಕಿ ಆಮೇಲೆ ಇದೇನು ನಾವು ಕುಕ್ಕರ್ಗೆ ತೊಗರಿ ಬೇಳೆ ಹೆಸರು ಬೇಳೆ ವಿಸಿಲ್ ಮಾಡ್ಸ್ಕೊಂಡಿರ್ತೇವಲ್ಲಾ
ಹಾ
ಅದನ್ನ ನುಣ್ಣಗೆ ಮಗ ರುಚಿ ಅದನ್ನ ಸಾಂಬಾರಿಗೆ ಒಗ್ಗರಣೆ ಹಾಕಿರ್ತಲ್ಲ ಅದಕ್ ಹಾಕಿಬಿಡ್ತೇವಿ ಅದು ಹಾಕಿದ್ಮೇಲೆ ಎಂ ಟಿ ಆರ್ ಮಸಾಲೆ ಪೌಡ್ರ ಇರ್ತತಲ್ಲ
ಹ್ಮ್
ಅದನ್ ಪೌಡ್ರ ಅದಕ್ಕೆ ಎಷ್ಟು ಹಾಕೈತಿ ಅಷ್ಟ್ ನೋಡಿ ಹಾಕ್ತೇವಿ
ಓಕೆ
ಅದು ಹಾಕಿದ್ಮೇಲೆ ಸ್ವಲ್ಪ ಒಂದ್ ಎರಡು ಕುದಿ ಕುದಿಸ್ತೇವೆ
ಹ
ಹಾ ಎಲ್ಲಾ ಕುದ್ದಾದ್ಮೇಲೆ ಸ್ವಲ್ಪತ್ ಮೇಲೆ ಕೊತ್ತಂಬರಿಿ ಒಂಚೂರು ಹಸಿ ಕೊಬ್ಬರಿಿ ಹ್ರ ಮಿಕ್ ಮಿಕ್ಸರ್ ಎಲ್ಲ ಮಾಡಿ ಸ್ವಲ್ಪ ಸೈಡ್ ಇಟ್ಕೊಂಡಿರ್ತವಲ್ಲ ಅದ್ನ್ನೇ ಅದ್ರ ಮೇಲೆ ಸಾಂಬಾರ್ ಮೇಲೆೆಲ್ಲಾ ಹಾಕ್ಬಿಡ್ತೇವಿ
ಹ್ಮ
ಹ ತೀರಾ ನೀರು ಮಾಡಲ್ಲ ತೀರಾ ಗಟ್ಟಿನೂ ಮಾಡಲ್ಲ.
ಹಾಗ
ಒಂದ ಲೆವೆಲ್ ನಲ್ಲೇ ಮಾಡತೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಗೆ ಚೆನ್ನಾಗ ಆಗ್ತೈತಿ ಆಮೇಲೆ ಹೊಟೆ ಫುಲ್. ಇಲ್ಲ ತುಂಬ್ದಂಗ ಆತೇತ ಅಂತ ಕೇಳ. ಅದೇ ಇಡ್ಲಿ ಮಾಡ್ತೇವಿ.
ಹರ ಬರ ಇತ್ತ್ರೆ.
ಹ್ಮ್.
ಇ ಇಡ್ಲಿ ಸಾಂಬಾರ್ ಚಟ್ನಿಯಲ್ಲಿ ವೆರೈಟಿ ವೆರೈಟಿ ಟೇಸ್ಟ್ ಅದ ನೋಡ.
ಹಾ ಒಂದೊಂದು ಊರಲ್ಲಿ ಒಂದೊಂದು ತರ ಇಡ್ಲಿ ಸಾಂಬಾರ್ ಮಾಡ್ತಾರೆ. ಸ.
ವೆರೈಟಿ ವೆರೈಟಿ
ಹಾ ಈಗ ನಮ್ ಕಡೆ ಈ ತರ ನಾನ್ ಈ ತರ ಮಾಡ್ತೇನೆ ನೀನು ನಿಮ್ ತರ ನಿಂದ್ ಮಾಡ್ತೀಯಾ. ಮತ್ತೆ ಬೇರೆದ ಕ ಅವರು ಒಂಂತರ ರೆಸಿಪಿ ಹೇಳ್ತಾರೆ.
ಹಾಟೀ
ಹ ಈಗ ಹಿಂಗೆ ರೆಸಿಪಿಗಳು ಚೇಂಜ್ ಚೇಂಜ್ ಬಂದು ಅವರಾಗ ನಾವು ಮತ್ತ ಹೋಟ್ಲಿಗ್ ಹೋದೆ ಅದೇ ತರದ ಟೇಸ್ಟೇ ಬೇರೆ ಇರ್ತತೆ ಅಲ್ಲಿ ಹೋಟ್ಲಿ ಹೋದ್ರೆ
ಹೌದು ಅವ್ರದ್ದು ಟೇಸ್ಟೇ ಬೇರೆ ಇರ್ತೇತಿ ನಮ್ದು ಟೇಸ್ಟೇ ಬೇರೆ ಇತಿ
ಅದೇ ತರ ಮನೇಲಿ ಬಂದು ಮಾಡೋಣ ಅಂತಂದ್ರೆ ಆಗದೇ ಇಲ್ಲ ಅದು
ಆಗೋದಿಲ್ಲ ಹಾಗ ಅವರು ಟಸ್ಟಿಂಗ್ ಪಡ್ರದು ಹಕತಾರ ಅದು ನಮ್ದೇ ಬೇರೆ ಆಗುತ್ತೆ ಅವ್ರ್ದೇ ಬೇರೆ ಆಗುತ್ತೆ
ಹ್ಮ್ ಇಲ್ಲ ನಮ್ಮ್ ಮನೇಲೆ ನಾವು ಮಾಡಿದ್ವಿ ಇಡ್ಲಿ ವಡ ಅಂದ್ರೆ ಎಲ್ಲರಿಗೂ ಇಷ್ಟ ಬೆಳಗಿಂದ ಸಾಯಂಕಾಲ ಮಠ ಆ ಮಧ್ಯಾಹ್ನ ಊಟಕ್ಸದ ಇಡ್ಲಿ ಸಾಂಬಾರ ಊಟ ಮಾಡ